ಹಲೋ ಹಲೋ
ಹಲೋ
ಹೇಳು
ಕೇಳಿಸಿದ್ಯಾ
ತುಂಬಾ ಚೆನ್ನಾಗಿ ಕೇಳಿಸ್ತಿದೆ
ಕೇಳ್ಸುತ್ತೆ ಕೇಳ್ಸುತ್ತೆ
ಹ್ಮ್ ನೀನ್ ಫೋನ್ ಮಾಡ್ಬಿಟ್ಟು ಫೋನ್ ಮಾಡ್ಬಿಟ್ಟು ಕೇಳಿಸತಿದ್ಯಾ ಕೇಳಿಸ್ತಿದ್ಯಾ ಅಂದ್ರೆ
ನ್ನನಗೇನು ಕೇಳಿಸ್ತಿಲ್ವಲ್ಲ ಅದ್ಕೆ ಕೇಳಿಸ್ತಿದಯಾ ಅಂತ ಕೇಳಿದ್ದು ಏನ್ ಅದೆಲ್ಲ ಸೌಂಡು
ಅದು ಏನೋ ಇಲ್ಲಿ ಬಾಕ್ಸ್ ಇಟ್ಕೊಂಡಿದ್ದೆ ಬಿದಹೊಯಿತ್ತು
ಹ ಹಾ
ಹ್ಮ್ ಮತ್ತೆ ಏನ್ ಸಮಾಚಾರ ಎಲ್ ಎಲ್ಲಿದ್ಯಾ ಏನ್ ಮಾಡ್ತಿದ್ಯಾ ನೀನ್ ಹೇಳ್ ಫಸ್ಟ್,
ನಾನ್ ಕೇಳಿದ ಬೆಲೆನೇ ಇಲ್ಲ
ಫಸ್ಟ್ ನೀನ್ ಹೇಳು ಇಲ್ಲಾ. ಬೆಲೆನೂ ಇಲ್ಲಾ ಬೇಳೆನೂ ಇಲ್ಲಾ ಕಾಳು ಇಲ್ಲಾ.
ಸೀನಿಯರ್ ಅಂತ ದಬ್ಬಾಳಿಕೆ ಮಾಡ್ತಾ ಇದ್ದಿರಾ.
ಹೌದು ಹೇಳು ಏನ್ ಮಾಡ್ತಿದ್ದಯಾ
ನಾವ ಇಲ್ಲಿಎನ್ ಮಾಡದು ಸುಮ್ಮ್ನೆ ಈಚೆ ಬಂದಿದವು ಕಾಫಿ ಕುಡಿಯೋಣ ಅಂತ,
ಕಾಫಿ ಈ ಬಿಸಿಲಲ್ಲಿ ಅದು ಈ ಮಟ್ಟ ಮಟ್ಟ ಮಧ್ಯಾಹ್ನ ಸಂಜೆ ಆಗ್ತಿದೆ. ನಾಲ್ಕ ಗಂಟೆಗೆ ಯಾವ ನನ್ನ್ ಮಗಾ ಕಾಪಿ ಕುಡಿತಾನೆ.
ನಾ ನು
ಒಂದ್ ನಿಮಿಷ ಕಾಲ್ ಬರ್ತಿದೆ.
ಹಾಂ ಹಾಂ
ಹಲೋ
ಹಲೋ
ಹಾ
ಹಾ ಏನ್ ಮಾಡಿ ಏನಾಯ್ತು
ಅಯ್ಯೋ ಕಾಲ್ ಬಂದಿತ್ತಷ್ಟೇ ಮಾತಾಡ್ತ ನಮ್ ಆಂಟಿ ಕಾಲ್ ಮಾಡಿದ್ರು ನ ನೆಟ್ ಫ್ಲಿಕ್ಸ್ ಅಕೌಂಟ್ ಇದೆ ನನ್ನ ಹತ್ರವಾದನ್ನ ಟಿವಿಗೆ ಹೇಗೆ ಹಾಕೊಂಡು ನೋಡೋದು ಅಂತ ಫೋನ್ ಮಾಡಿದು
ಹಾ
ಹೇಳ್ದೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಬರುತ್ತೆ ಅಂತ
ಹ್ಮ್ ಹ್ಮ್ ಏನ್ ನಿಮ್ಮ ಫ್ಯಾಮಿಲಿ ನೀವೇ ಕಿಂಗ್ ಅನ್ಸುತ್ತೆ
ಹಾ ಕಿಂಗ್ ಅಲ್ಲ ಕ್ವೀನ್ ಹೌದು ಹೌದು ನಂಗೆ ಎಲ್ಲಕ್ಕೂ ಫೋನ್ ಮಾಡ್ತಾರೆ ನನ್ ಆಲ್ರೌಂಡರ್.
ಹ್ಮ್ ಹ್ಮ್
ಹ್ಮ್
ಎಲ್ಲ ಗೊತ್ತಿರುತ್ತೆ ನಿಮ್ಗೆ.
ಹೌದು ಎಲ್ಲ ಗೊತ್ತು ಆದ್ರೂ ಒಂದ್ ಸ್ವಲ್ಪ ಗೊತ್ತಿಲ್ಲ.
ಹ್ಮ್
ಹ್ಮ್ ಏನೋ ಮಾತಾಡ್ತಿದವಲ್ಲ ಏನೋ.
ಈ ಅದೇ ನೀವು ಹೇಳ್ನೆ ಇಲ್ವಲ್ಲ. ಏನ್ ಮಾಡ್ತಾ ಇದೀರ ಅಂತ ಕೇಳಿದ್ಗೆ.
ನೀನೇ ಆ ಕರೆಕ್ಟ್ ಕಾಫಿ ಇಷ್ಟೊತ್ತಲ್ಲಿ ಯಾರ್ ಕಾಫಿ ಕುಡಿತಾರೆ.
ಕಾಫಿ ನಾವು.
ನೀವು ಬಿಸ್ ಪಿಸ್ಲು ಹೇಗ್ ಹೊಡಿತಾ ಇದೆ ಆಚೆ ಹೋಗಕ್ ಆಗ್ತಿಲ್ಲ ಈ ತರದ್ರಲ್ಲಿ ಬಿಸ್ಲಲ್ಲಿ ಜ್ಯೂಸ್ ಕುಡಿಯೋದ ನೋಡಿದೀನಿ.
ಹ್ಮ್
ನೀವ್ ಕಾಫಿ ಕುಡಿತೀರಲ್ಲಾ.
ಅದು ಯಾರ ಜೊತೆ ಹೋಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ.
ಹೊ
ಈಗ ಜ್ಯೂಸ್ ಅಂದ್ರೆ ಬೇಗ ಮಾಡಿ ಹೆಂಗೆ ಕೊಟ್ಬಿಡ್ತಾರೆ ಕಾಫಿ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲಾ. ಅಲ್ಲೇ ಕಾನ್ವರ್ಜಷನ್ ಬಿಲ್ಡ್ ಮಾಡ್ಬೋದಲ್ಲ ಅದಕ್ಕೆ.
ಅದಕ್ಕೆ ಎಲ್ಲಾರು ಕಾಫಿ ಕರಿ ಬರ್ತೀಯ ಅಂತ ಕರಿತರ.
ಹ ನೀವು ಇನ್ನೂ ಹೋಗಿಲ್ವಲ್ಲ ಅದಕ್ಕೆ ನಿಮ್ಗೇನ ಗೊತ್ತಿಲ್ಲ ಅಷ್ಟು.
ಈ ತರ ನನ್ಗೆ ಅಂಡರ್ ಎಸ್ಟಿಮೇಟ್ ಮಾಡ್ಬಾರ್ದು. ಎಮೋಷನಲ್ ಡ್ಯಾಮೇಜ್ ಮಾಡಬಾರ್ದು.
ಸತ್ಯ ಹೇಳಿದ್ ಬೇಜಾರಾಗುತ್ತಂತೆ. ಅದಇವಾಗ್ಲೆ
ಹ್ಮ್ ನಿನ್ ಸತ್ಯ ಹೇಳಿದ್ರೆ ತಾನೇ ನಿನ್ ಸತ್ಯಾನೇ ಹೇಳಲಲ.
ಈಗ್ ಹೇಳಿದ್ ಸತ್ಯನೇ ಅಲ್ವಾ.
ಅದು ನಿಜಾನೆ ಬಿಡು.
ಹ
ಹ್ಮ್ ಮತ್ತೆ ಯಾವ್ದು ಮೂವೀಸ್ ನೋಡಿಲ್ವಾ.
ಅಯ್ಯೋ ಮೂವೀಸ್ ನೋಡಕ್ ಟೈಮ್ ಎಲ್ಲಿದೆ.
ಓ ಮೈ ಗಾಡ್. ನೀ ಈ ಮಾತ್ ಹೇಳ್ತಾ ಇದೀಯ ದಿನಕ್ ಮೂರ್ ಮೂವೀಸ್ ನೋಡೋನ್ ನೀನು.
ಏ ಇಲ್ಲ ಇಲ್ಲ ಅದೆಲ್ಲ ನಮ್ ಸೀನಿಯರ್ ಬರಗಂಟ ಅಷ್ಟೇ ನಮ್ ಸೀನಿಯರ್ ಬಂದ್ಮೇಲೆ ಎಲ್ಲ ಫುಲ್ ಕಡಿಮೆ.
ಹ್ಮ್ ಏನು ಮಾಡಲ್ಲ ಅಂತ.
ನಮ್ಮ ಸೀನಿಯರ್ ಫುಲ್ಲು ಕೆಲ್ಸದ ಮೇಲೆ ಅವರು ವರ್ಕ್ ಪ್ರೈಸರ್ ಅವ್ರಿಗೆ ಜಾಸ್ತಿ.
ಹ್ಮ್ ನೀನ್ನೊಂದ್ ಸ್ವಲ್ಪ ಪ್ರೆಷರ್ನ ಕಮ್ಮಿ ಮಾಡ್ಬೇಕೇಕ್ ತಾನೆ ಕೆಲ್ಸ ಮಾಡಿ.
ಹ್ಞೂ ಮಾಡ ಮಾಡ್ತಾ ಇರದಕ್ಕೆ ಈಗೆಲ್ಲ ಮೂವಿ ಗಿವಿ ಏನು ನೋಡಲ್ಲ. ಫುಲ್ ಅವ್ರು ಏನು ಹೇಳ್ತಾರ ಅದು ಮಾಡ್ತೀವಿ ಅಷ್ಟೆ.
ಅಯ್ಯೋಯ್ಯೋಯ್ಯೋ ಮೂವಿ ನೋಡ್ತೇವ ಇಲ್ವ ರೀಲ್ಸ್ ಅಂತೂ ನೋಡ್ತ ಅಲ್ವಾ.
ಹ ರೀಲ್ಸ್ ನೋಡ್ಬೋದು ಬಟ್ ಅವ್ರೇ ಹೇಳ್ತಾರ ಅವಾಗ ಅವಾಗ ಅ ಯಾವಾಗ್ಲೂ ಯಾಕೆ. ಯಾವಗ್ಲೆ ಯಾಕ ಇಷ್ಟೊಂದ್ ಕೆಲ್ಸ ಮಾಡ್ತತಿಯಾ ಅವವಾಗವಾಗ ಒಂದ್ ಸ್ವಲ್ಪ ಫೋನ್ ನೋಡು ಹಂಗೆ ಹಿಂಗೆ ಅಂತಾರೆ. ಅದಿಕ್ಕೆ ಅವಾಗ್ ಅವಾಗ್ ನೋಡ್ತೇನ ಅಷ್ಟೇ.
ಡವ್ ಮಾಡೋರ್ ಕಂಡ್ರೆ ನಂಗ್ ಹಾಗಲ್ವೆ.
ನಿಜಾ ಕಣ್ರೀ ನಮ್ ಸೀನಿಯರ್ ನ ಕೇಳ ರೀ ಬೇಕಾರೆ.
ನಾನ್ ನೋಡಿದ್ರೆ ನಂಗೆ ಡೌವ್ ಅನಸ್ತಾ ಇದೆ ನಿಮ್ ಸೀನಿಯರ್ನ ಕೇಳೋದೇ ಬೇಡ.
ಇದೆಲ್ಲಾ ಹಾ ಆಕ್ಚುಲಿ ಅವ್ರು ತುಂಬಾ ಒಳ್ಳೆಯವರಲ್ವಾ ಅದಕ್ಕೆ ಅವ್ರು ಎಲ್ಲಾನು ಹೇಳ್ಕೊಳ್ಳೋದ್ ಅಷ್ಟೇ.
ಹಾ ಈತರ ಹಿಂಗ್ ಒಳ್ಳೇವ್ರು ಒಳ್ಳೇವ್ರು ಅಂತಾನೆ ಮೇಲೆ ಹೋಗಸ್ಬಿಟ್ಟು ಏನು ಕೆಲ್ಸ ಮಾಡಲ್ಲ.
ಹೆ ಇಲ್ಲ ಅವ್ರು ಸೀರೀಯಸ್ಲಿ ಒಳ್ಳೆಯವ್ರೇ.
ಹಾ
ಹಾ ಆದ್ರೆ ಅವಾಗವಾಗ ಒಂದ್ ಸ್ವಲ್ಪ ಸಂಜೆ ಮೇಲೆ ಒಂದ್ ಸ್ವಲ್ಪ ಮೂಡ್ ಆಫ್ ಆಯ್ತದಲ್ಲಾ ಅವ್ರಿಗೆ.
ನನ್ ಅವ್ರಗ್ ಯಾಕೆ ಮೂಡ್ ಆಫ್ ಆಗುತ್ತೆ.
ಗೊತ್ತಿಲ್ಲ ಅವರು ಏನು ಅಂತಾರಪ್ಪ ಸಂಜೆ ಮೇಲ್ ಮಾತ್ರ ಮೂಡ್ ಆಫ್ ಆಗುತ್ತೆ.
ಹೇಳು ಅವ್ರ್ ಮೂಡಾಫ್ ಬಗ್ಗೆ ಹೇಳ್ಬೇಡ ನಿನ್ಗ ಕೆಲ್ಸ ಮಾಡಕ್ ಮೂಡಿಲ್ಲ ಅವಾಗ ಮೂಡಿರಲ್ಲ ಅವಾಗ ಅಂತ ಹೇಳು.
ಅದ ಈಗ ಅದನ್ನೇ ಹೇಳಕ್ ಬರ್ತಾ ಇರೊದ್ ತಡ್ರಿ. ಈಗ ಸಂಜೆ ಮೇಲೆ ಎಲ್ಲಾ ಮನೆಗ್ ಹೋಗ್ಬೇಕು ಏನೇನೋ ಪ್ಲಾನ್ಸಲ್ಲಿ. ತಿಂಕಲ್ ಇರ್ತಾರೆ ಅವರು ಅವಾಗ ಬಂದ್ ಕೆಲ್ಸ ಹೇಳ್ತಾರೆ.
ಹ್ಮ್
ಅವಾಗ ಆಯ ಕೆಲ್ಸ ಮಾಡಕು ಈ ಕೆಲ್ಸ ಅದ್ ಹಿಡಿದ್ರೆ ಫುಲ್ ಆಗ್ಬಿಡ್ಬೇಕು ಅರ್ಧ ಬಂದು ಬೆಳಗ್ಗೆ ಮಾಡೋದಾದ್ರೆ ಬೇಜಾರಾಗುತ್ತೆ.
ಅಟ್ ಲೀಸ್ಟ್ ಬೆಳಿಗ್ಗೆ ಬಂದ್ ತಕ್ಷಣ ಆದ್ರು ಮಾಡು.
ಅಯ್ ಮಾಡ್ತೀನಿ ಅವ್ರು ಹೇಳಿದೆಲ್ಲ ಚಾಚು ತಪ್ಪದಂಗ ಮಾಡ್ತೀನಿ.
ಓಹ ಇಲ್ಲ ಇಲ್ಲ ಇಲ್ಲ ನೀನ್ ನೋಡ್ ಗೆ ನಂಗ ಅನ್ಸುತ್ತೆ. ಹಾ
ಒಂಡೇ ಹೇಳಿದ್ರು ಅವತ್ತಿನ್ ಬೆಳಿಗ್ಗೆ ಬಂದು ನಾನ್ ಅವರು ನಿನ್ನೆ ಹೇಳಿದ್ನಲ್ಲ ಕೆಲ್ಸ ಆಯ್ತಾ ಅಂದರು. ಇಲ್ಲ ಆಗುತ್ತೆ ಅಂದ್ಬಿಟ್ಟು ಅವತ್ತಿನ್ ಸಂಜೆನೆ ಮಾಡ್ದೆ.
ಹ್ಮ್
ಹ್ಮ್ ಅವರ್ ಹೇಳಿದ್ರೆ ಪಕ್ಕ ಮಾಡೇ ಮಾಡ್ತೇನೆ.
ಅದೇ ತಕ್ಷಣ ಮಾಡಲ್ಲ ಅಲ್ವಾ.
ಹಾ
ಯಾವಾಗ್ ಮನ್ಸ್ ಬರುತ್ತೋ ಆಗ ಮಾಡೋದು.
ಅಷ್ಟೆ ಮನ್ಸಿದ್ದಾಗ್ ಕೆಲ್ಸ ಮಾಡ್ಬೇಕು.
ಹ್ಮ್ ಮಾಡಾಯ್ತು ಯಾವಾಗ್ ಮಾಡ್ತ
ಏನ್ ಮಾಡೋದು.
ನಿದ್ದೆ ಮಾಡು.
ಹಲೋ
ಕೇಳಿಸ್ತಿಲ್ವಾ.
ಹಾಂ ಕೇಳಿಸ್ತಿದೆ ಕೇಳಿಸ್ತಿದೆ.
ಹ್ಮ್ ಕೇಳ್ಸುತ್ತೆ ಕೇಳ್ಸುತ್ತೆ.
ಚೆನ್ನಾಗೆ ಕೇಳ್ಸುತ್ತೆ.
ಹ್ಮ ಮತ್ತೆ ಹೇಳು ನಿನ್ ಟ್ರಿಪ್ಪು ಮಂತ್ರಾಲಯದ ಬಗ್ಗೆ, ಯಾವಾಗ ಹೋಗಿದ್ದೆ ನೀನು?
ಆಯ್ಯೊ ಮಂತ್ರಾಲಯ ಹೋಗ್ ಆಗ್ಲೆ ಟು ಮಂತ್ಸ್ ಆಯ್ತಾತೆ.
ನೋಡ್ ನಮ್ನ ಕರ್ಸ್ಕೊಂಡೆ ಇಲ್ಲ ನೀನ್ ಹೋಗಿದ್ಯಾ.
ನಾನು ಒನ್ ಇಯರ್ಗ್ ಬ್ಯಾಕ್ ಒಂದ್ಸತಿ ಹೋಗಿದ್ದೆ ಟೂ ಮಂತ್ಸ್ ಅಲ್ಲಿ ಒಂದ್ಸತಿ ಹೋಗಿದ್ದೆ.
ಹ್ಮ್,
ರಾಯರು ನಮ್ಕೊಂಡ್ರೆ ಜಾಸ್ತಿ ಇಷ್ಟ ಅನ್ಸುತ್ತೆ ಅತ್ಗೆ ಕರ್ಸ್ಕೊತಾ ಇರ್ತಾನೆ.
ಹ್ಮ್,
ಕರ್ಸ್ಕೊಳ್ಳಿ, ಕರ್ಸ್ಕೊಳ್ಳಿ ಅವ್ರ ನಮ್ಮನ್ನ ಚೆನ್ನಾಗೆ ನೋಡ್ಕೊಳ್ಳಿ.
ನೋಡ್ಕೋತಾರೆ- ನೋಡ್ಕೊತಾರ ರಾಯರಿದ್ದಾರೆ.
ರಾಯರಿದ್ದಾರೆ
ಯಾ
ಹ್ಮ್
ಮತ್ತೇನ್ ಗೊತ್ತಾ
ಹಾ, ಹೇಳಿ-
ನಿನ್ನೆನಮ್ಮ ಅಜ್ಜಿ ಬರ್ಡೇ ಇತ್ತು.
ನಿಜಾ
ನಿಜ್ಜಾ ನಿನ್ ಸ್ಟೇಟಸ್ ನೋಡಿಲ್ವಾ.
ಹ್ಮ್, ಕರೆಕ್ಟ್ -ಕರೆಕ್ಟ್
ಹ್ಮ್, ನೀನ್ ವಿಶ್ ಮಾಡ್ದ ಏನು ಮಾಡಿಲ್ಲ.
ಹ ಅವ್ರ ಪಾಪ ಅಷ್ಟೊಂದ ಎನ್ ಪರಿಚಯ ಇಲ್ವಲ್ಲ ಅದಕ್ಕೆ ಸುಮ್ಮನಾದೆ.
ನನ್ಗೆ ಹೇಳ್ಬೇಕ್ ಸುಮ್ನೆ ವಿಸ್ ಮಾಡ್ಬಿಡು ನನ್ ಕಡೆಯಿಂದ ಅಂತ. -
ಹಾ, ಅದು ನಿಮ್ಮ ಅಮ್ಮ ಆದ್ರೆ ಹೇಳ್ಬೋದು. ನಿಮ್ಮ ಡ್ಯಾಡಿ ಆದ್ರೆ ಹೇಳ್ಬೋದು ನಿಮ್ಮ
ಆ ನಮ್ಮ್ ಅಜ್ಜಿನೂ ನನಗ್ ಕ್ಲೋಸೆ, ನಮ್ಮ ಅಜ್ಜಿ ನಮ್ಮ ಆಂಟ ನಮ್ಮ ಮಮ್ಮಿ, ನನ್ ಡ್ಯಾಡಿ, ನನ್ ತಂಗಿ
ಆ ಹಾ
ಇಷ್ಟು ಜನ ನನ್ ಸರ್ಕಲ್
ಸರ್ಕಲ್ ಅವ್ರ ಮಕ್ಳು ಅವರೆಲ್ಲ ಬೇಡ.
ಅವರೆಲ್ಲ ಬೇಡ ಇವ್ರ ನನಗ್ ಮೇನ್
ಹಾ, ಹಾ
ಹ್ಮ್, ಅದಕ್ಕೆ ನೋಡು ಇವಾಗ ಫೋನ್ ಮಾಡಿದ್ರು ನಮ್ಮ ಆಂಟಿ. ಅದಕ್ಕೆ ನೋಡು ನಮ್ಮ ಆಂಟಿ ಫೋನ್ ಮಾಡಿದ್ರಿ ಈಗ.
ಹ ಅದೇ ನಿಮ್ಮ್ ಆಂಟಿ ಪ್ರಾಬ್ಲಮ್ ಒಂದ್ರಕ್ಕೆ ನಿಮ್ಮ್ ಹೆಸರು
ಹಾ, ಸಲ್ಯೂಷನ್, ಸಲ್ಯೂಷನ್
ಪ್ರಾಬ್ಲಮ್ ಬರುತ ಅಂದ್ರೆ ನಿಮ್ಮ
ಹಾ,, ನಮ್ಮಮ್ಮಿನೂ ಹ್ಮ್, ನಮ್ಮಮ್ಮಿನೂ ಅಲ್ಲೇ ಹೋಗಿದ್ದರಂತೆ ನಮ್ಮನೆಗೆ.
ಎಲ್ಲಿದಿದ್ದಾರೆ?
ಅಜ್ಜಿ ಮನೇಲಿ. ನಮ್ಮ ಆಂಟ ನೆನ್ನೆ ಬ ಅಲ್ಲೇ ಉಳ್ಕೊಂಡ್ರು.
ಹಾ,
ಇವಾಗ ನಮ್ಮ ಮಮ್ಮಿನೂ ಹೋಗಿದ್ದಾರೆ. ಎಲ್ಲಾ ನೆಟ್ಫ್ಲಿಕ್ಸ್ ಅಲ್ಲಿ ಏನೋ ನೋಡ್ತವ್ರೆ ನನ್ನ ಬಿಟ್ಟು.
ಓ, ಸೊ ಸ್ಯಾಡ್
ಹ್ಮ್, ವೆರಿ ಸ್ಯಾಡ್-
ನಿನ್ನೇ ನೀವು ಹೋಗ್ತೀರೇನ ನೋಡಿ
ನಂಗ ರಜಾ ಬೇಕು ಅನ್ಸುತ್ತೆ ಗೊತ್ತಾ, ನಂಗ ರಜಾ ಬೇಕು.
ಅಜ್ಜಾ ನಾಳೆ ಹಾಕೊಳ್ಳಿ
ನಾನೇ ಹಾಕೋಡ್ಲ ನಾಳೆ ನಾಳೆ ಸಂಡೆ ನಾನ್ ಹಾಕದೇನು ಹಂಗೆ ಕೊಡ್ತಾರೆ.
ಅದಕ್ಕೆ ದೇವರೇ ಕೊಟ್ಟಿದ್ದಾರೆ.
ಆಯ್ತ್ ಕಟ್ ಮಾಡು
ಹ್ಮ್